ಹಲೋ.
ಹಾ ಬಂದು ಇವಾಗ. ಇವಾಗ್ ಮುಟ್
ಹಾ.
ಚಿಕ್ ಅಣ್ಣಂಗೆ ರೆಸ್ಟ್ ಮಾಡಕ್ ಹೇಳು ಮತ್ತ.
ಚಿಕನ್ ಇವತ್ತು ಏನ್ ಮಾಡ್ತೀವ್ ಅಂದ್ರೆ ಚುಚ್ಬಿಟ್ಟು ಡ್ಯಾನ್ಸ್ ಆಡಿಸ್ತೀವಿ. ಚಿಕನ್ ಚಿಕನ್ ಚಿಕನ್ ಅಂತ ಹಾಡ್ಬಿಟ್ಟು.
ಹಾ.
ಮತ್ತೆ ಇನ್ನೇನ್ ರಾತ್ರಿ ಎಲ್ಲ ಬಾರಿ ಅಬ ಪಾರ್ಟಿ.
ಹ್ಮ್ ಈಗ ಎಣ್ಣೆ ಹೊಡಿಬೇಕು ಹೋಗ್ಬಿಟ್ಟು.
ಹ್ಮ್ ಯಾವ ಎಣ್ಣೆ ಹೊಡೀತಿಯಾ ಕೊಬ್ಬರಿ ಎಣ್ಣೆ.
ಇರ್ಲಿ. ಆಮೇಲ್ ಅದು ಕಳ್ದು ಹೋಗ್ಬಿಟ್ರೆ ಕಷ್ಟ. ರೂಮಾ ರೂಮ್ ಅಲ್ ಮೊದ್ಲೆೇ ಸರಿಯಿಲ್ಲ ಹುಡುಗ್ರು.
ಹ್ಮ್ ಯಾ ಯಾವೇ ನಡತ ಕೊಬ್ಬರಿನನಾ ಅಥವಾ ತೆಂಗಿನ ಎಣ್ಣಿನ.
ಏನು.
ಎಣ್ಣಿ.
ಎಣ್ಣೆ ಒಳ್ಳ ಅ ಇದು ಫ್ರೀಡಂ.
ಏನಂದಿ.
ಫ್ರೀಡಂ.
ಸಂಪ್ಯೂರ್ ಸಂಪೂರ್ ಮೋಸ ಮಾಡುವ ಅಲ್ಲಿ.
ನಾವು ಫ್ರೀಡಮ್ ದೊಡ್ಡದ ಒಡದು.
ಎಲ್ಲಾ ದೊಡ್ ದೊಡ್ಡ ಬ್ರ್ಯಾಂಡ.
ಹ್ಮ್.
ನಿತೀಶ್ ಬರಿಲ್ಲ ಅ ಬಿಟ್ಟಲ್ಲ ಅವ್ರ ಮ ಮಾಡ್ತಿರ.
ಹಾ.
ಯಾರ.
ಹಾಯ್ ಏನಂದ ನಿನ್ನ ಹತ್ರ.
ಧ್ವಂಸಂದ್ರ ಹೋಗ್ತೀನ ಅಂತಪ್ಪಾ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ.
ತಡಿ ಅವಂಗ ಸೈಕ ಮಾಡ್ತೀನಿ ಈಗ.
ಹಿಡಿ ಹಂಗೆ ಹಿಡಿದಿ ಅವನ ಎರಡ ಹಾಕ ಕುಂಡಿ ಮ್ಯಾಗ.
ಹ್ಮ.
ಬಂತ ನಿಂಗ ಕಾಸು ಇದ್ರಲ್ಲಿ.
ತ್ರ್ರೀ ಹಂಡ್ರೆಡ್ ಬಂದೈತ ಅಷ್ಟ್.
ಯಾವತ್ ಕ್ರೆಡಿಟ್ ಆಯ್ತು.
ಇವತ್ತ.
ಕ್ರೆಡಿಟ್ ಆಯತ್ತ.
ಹಾ.
ನನಗ ಇನ್ ಆಗೇ ಇಲ್ಲಾ ಎಲ್ಲ ಎಷ್ಟ್ ದಿವ್ಸ ಆಗತ್ತೆ ಆಗಕ್ಕೆ.
ಹಾ.
ಹಾ.
ಏನ್ ಅತ್ತೆ ಮನೆ ಹೋಗ್ತ ಅಂತ ಅಲ್ಲಿ ಹೋಗಿದ್
ಅತ್ತೆ ಮನೆಗ ಹೋಗಿ ಬಂದಿರಲ್ಲ ನಿನ್ ಮುಂದೆ ಬಂದಿಿ ದಿದ್ದಿಗಣಗೇನ್. ಅತ್ತೆ ಮನೆಗ ಹೋಗ್ ಕ್ರಿಕೆಟ್ ಆಡಕ್ ಹೋಗ ಸಚಿನ್ ಫೋನ್ ಹಚ್ಚಿದ್ದಿಲ್ಲ.
ಅದು ಗೊತ್ತಲ್ಲೇ ಆಮೇಲ್.
ಆದ್ರೆ ಆದ್ಮೇಲೆ ಮನೆಗೆ ಹಾಕವಿ ಪೀಜೆಯಿಂದ. ಬಂದ್ಮೇಲೆ ಅಲಿ ಬಂದ್ಮೇಲೆ ಏನು ಮತ್ತೆ. ಮತ್ತ್ ಯಾಕ್ ಹೋಗಲಿ.
ಈಗ ಹೆಂಗೆ ಹೇಳ.
ಈಗ ಹೆಂಗ ಹೇಳ.
ಈಗ ನೋಡು ಗರಿಷ್ಠ ಗೆ.
ಈಗೇನು ಏನೇನ್ ಓದಿ ಹೇಳೋ ಭಯೋ.
ಬಿಜಿನೆಸ್ ಹೋಗಿ ಹೇಳ್ ಬಸ್ ಬಂತು. ಹೋಗಿದ್ದೆ ಅವನ್ ಹೆಸರು ಹೇಳ್ಕೊಂಡ ಎಕ್ಸಾಮ್ ಬರ್ಸೋವ್ರೆ,
ಹೇ ತಗುಣಿ
ಎಸ್
ಈ ತಿಂಗಳು ಏನೋ ಏನೋ,
ಏನು ನಾಳೆ ಬಂದು ಹೇಳ್ ಕೊಡ್ತಿಯೋ ಇಲ್ಲೊ.
ಏನು
ಓಯ್
ನಮ್ಮ ಮನೆಲಿ ಯಾರಿಗೂ ಇಷ್ಟ ಇಲ್ಲ ಹೊಲ್ಸೋದು ಹೊಲ್ಸೋದು ಬರ್ತದೆ ತಿನ್ನಲ್ಲ ಹೊ ಹ
ಹು
ಮತ್ತೆನ್ ಪ್ರೇಮ್ ಬಿರಿಯಾನಿ ಹೆಂಗಿತ್ತು. ಬಿರಿಯಾನಿ ಟ್ರೇ ತೆಗೆದು ಕೊಟ್ ಕಳ್ಸೋ ಅಂತ ಖಾಲಿ ಆಗ್ಬಿಟೈತಂತೆ.
ಹ್ಮ ಹ್ಮ ಹ್ಮ
ಎಲ್ಲೆಲ್ಲಿ ಕಾಕ್ರೋಚ್ ಎಲ್ಲಿ ಕಾಕ್ರೋಚ್. ಇ
ಎಂಟ್ ಗಂಟೆ ಕೆಲಸ.
ಬಾಕ್ಸ್ ಅಲ್ಲಿ ಒಂದ್ ಐವತ್ ಕಾಕ್ರೋಚ್ ಇದ್ದಾವ.
ಮತ್ತೆ ರೆಂಟ್ ಕೊಡ್ತೀವಲ್ಲ.
ಹಲೋ ಹಲೋ
ಹ್ಮ್ ಹಲೋ
ಏನ್ ಮಾಡ್ತಿದ್ದೀರಾ.
ಹ್ಮ್ ಏನ್ ಮಾಡೋದು ಕುತ್ಕೊಂಡಿದ್ದೀನವಿ ಗಣಿ ಅದಲ್. ಬಯಲಲ್ಲಿ ಯಾ ಕಡೆ ಹೋಗು ಬೇಕು. ಏಳ್ಕೋಡೆ ಓದಿದಿನೆಲ್ಲ ಏಳ್ಕೋಡೆ.
ಓಸುದಿನಿ ಎಲ್ಲ ಹೇಳ್ ಕೊಡು ಅಂದ್ರೆ ನಮಗೆ ಸುಖ ಮಾಡು. ತಲ್ಲಿಂದ್ರೋ, ಬಿಗ್ ಬಾಸ್. ಮಂಗಳವಾರ ಬರ್ತಿ ಇಲ್ಲಾ ಅಂತ ಅವ್ರು ಬೈಲ್ ಎಕ್ಸಾಮ ಮುಂದೆ ಹಾಳಕೋ ವಿಧಾನ ಫ್ರೆಂಡ್ಸ್.
ಹ್ಮ ಹ್ಮ್ ಹ್ಮ್
ಕೆಲಸ ತಾನೇ ಅವ್ರ ಇದುಕಿ ಗಂಡು ಕೊಡ್ಸುದ್ನಲ್ಲ ಲೋಪಭ. ಎನ್ ಎಸ್ ಐ ಡಿ ತಶ್ಯನ್ ಹೇಳ್ತಂತೆ ಮಂಗಳವಾರ ಇರೋದು.
ಮಚೆ ನಾ ಮಂಗಳವಾರ ಬಂದಿದೆ ಗುರುವಾರ ನಾಲ್ತೆ. ನಮ್ ಬೇಗ ಮುಳುಗೋಗು. ಹ ಹಲೋ ಆದರ್ಶ ಸಿಕ್ಕಲ್ವಾ ನಾಲು ನಾನು ಸರ್ ಎಲ್ ಎಲ್ ಪಿ ಹಾ ಅ ದ್ದ ಹಾಯ್ ಭುವನೇಶ್ ಇದು ಎಷ್ಟೊಂದು ದುರಿಸ್ಯ ಮಾಯಿ. ಅದು ಹೇಳಿದ್ದುಲೋ ಚಪಾತಿ ಮಾಡಕ್ ಬರಲ್ಲ ಹರೆದು ಚಪಾತಿ ಮಾಡಕ್ ಬರಲ್ಲ ಹರೆದು ಅಂತಿದ್ದಳು.
ಿಜಕ್ಸ್ ಬೇಸ್ಡ ಯಾರ
ಹಳಪ್ಪಾ ಪ್ರ ಏನ್ ಹೇಳ್ತವನೆ ಗಣೇಶ
ಹ
ಅವ ಮಸ್ತ್ತನ ಆಗ್ತಾನೆ ಇಗ ರೂಮಲ್ಲಿ ಕಾಣ್ ಇತ್ತು ಅಂತೂ ಗಣೇಶ್ ಹೆಲ್ಮೆಟ್ ಹೆಲ್ಮೆಟ್ ಇರ್ಲಿಲ್ಲ ನಿಮ್ಮ್ ರೂಮ್ಲ್ಲಿ ಂಡಂಬ ನಾನು ಅದಕ್ಕೆವನ್ ಶಿವ ಏನ್ ಹೇಳ್ತವನೆ ಬಟಾಗ ೋಡ ಮಾಡ್ತ ನಿನ್ನೆ ಫೋನ್ ಮಾಡಿದ್ದೀನಿ ಅವನ್ ಶಿವ ಬಟ್ಟಾಕ್ ನೋಡಣ ಅಲ್ ಬ
ಏನ್ಲ್ದ
ಇಲ್ಲೇ ಶಿವಮ ಎಿಂದ ಬಟ್ಟಾಕ್ ನಡ್ತಾನಂತ
ಯಾರ ಯಾರು ಯಾರ ಹ್ಮ
ಇದ್ನ್ನ ಹೇಳಿದ್ದಲ್ಲ ಶಿಗ ಕಾಂಡಂ ಒೊಳಗ್ ಬೊಟ್ಟಾಕ್ ನೋಡ್ತೀನಿ
ಹಲೇ ಇ ಬಟ್ಟಾನಿ ಮಟ್ಟು ನೀರು ತೋಂಬ ಅಟ್ಟು
ನೀರ್ ಬಿಡ್ತಾನಂತೆ
ಹ
ಹ
ಚಗಪ್ಪ ನಿನ್ನೆ ಮಾತ್ರ
ಇವ
ಹ ಹಾ ಹ
ಹೇ ಮಾಡಲ್ಲ ನ ಯ ಮಾಡಲ್ಲ ನೋಡಪ್ಪ ಹೆಂಗಾನೆ ತಂದು ಆ ತಂದಿದ್ದೀವ ಅಲ್ಲಿಂದ ಮರ್ಯಾದೆನ ಇಲ್ಲ ನಮಗೆ ಮತ್ತ ಇಲ್ಲಿ ಎರಡ್ ಎರಡು ಮೊಟ್ಟೆ ತಗಣಿಗ ರೇಸ್ ಮಾಡೋಣ ಅಂತಗೊಂಡಿ ಹೆಂಗೆ
ಒಂದೇ ಮುಟ್ಟದಾಗೋ
ಮೊಟ್ಟೆದಲ್ ಬುಕ್ಸ್ ಕಳ್ಸ್ ಬಿಡ್ರ ಇವರು ಬಿಡ ನಾನ್ ನಾಳೆ ಮಾಡ್ಕೊಂಡು ತಿನ್ಬಿಡ ಮೊಟ್ಟೆ ಮಾಡಿ ಕಳ್ಸತಾನೆ ಅವನಿಗೆ
ಹ ಮೇಡಪ್ಪ ತಲೆ ಮೂರು ನಾಮ ಹಚ್ತಾರ
ಜನ ಹೆಂಗೆ ಏನ್ ಮಾಡದು
ಮತ್ತೆ ಇನ್ನು ಮೂರ್ ನಾವ ಮಾಡಸ್ತ ನೋಡ ಮತ್ತೆ
ಇದ್ದು ಬರ್ಡೇಗ್ ಬಂದಿದ್ದೀವಿ ಅವ್ನ್ ಏನ್ ಮಾಡ್ಬೇಕು ಚಿತ್ರಾನ್ನ ಮಾಡ್ತನ್ ಕಳ್ಸ್ಬಿಟ್ಟು ಅವ್ನಕ್ ಬೆಳಿಗ್ಗೆ ಹ
ಹ್ಮ
ಬರ್ಡೇಗೆ ಪಾರ್ಟಿ ಕೊಡುವಂದ್ರೆ ಚ ಮಾಡ್ತನ್ಸಿ ಬೆಳಗ್ಗೆ ಅದ ಕಳಿಸಬಿಟ ಅವಾನನೆ ಯ ೋ ಅಷ್ಟೊತ್ತಲ್ಲ ಅದಾರು ಮಾಡಿದೀವಿ ಪುಣ್ಯ ಇರ್ಬೇಕ ಲ ನೋಡ್ತನು
ಏನಂತೆ
ಇಪ್ಪ ಅವತ್ ಹೋಗ್ ಕಣ್ಣಳ್ಳಿ ಹೋಗಿ ಚಿಕನ್ ತರ್ತಾ ಇದ್ಪ್ಪಾ ಹೇಳಿದ್ರೆ ಯರ ಯಾರೋ ಚಿತ್ರನ ಏ ಮಾಡ್ತಿದ್ವಿ
ಹ್ಮ
ಹೌತ್ ನೋಡಿ ನಟ ಕೇಕ್ ಸಿಕ್ಕಿಲ್ಲ ಅಂತ ಪಿಜಜಾ ಕಟ್ ಮಾಡ್ಸಿದ್ವಿ
ವಿಚ ಬಾರಿ ಇದಾರಪ್ಪ ನಿಮ್ ಹುಡುಗ್ರು
ಪಿಜ್ಜಾ ಮೇಲೆ ಮ್ಯಾಚ್ ಬಾಕ್ಸ್ ಕಡ್ಡಿ ಬರುತ್ತಿಲ್ಲ ಅದು ಕ್ಯಾಂಡ್ಲ ಇಿಲ್ಲ ಅಂದಬಿಟ್ಟ ಚುಚ್ಬಿಟ್ಟು ಸುತ್ತಲ
ಹ ನಿ ಯ
ಯಾರ ವಿನೋದ್ಂದ ಅದ ಆಮೇಲೆ ಮಾಡಬೇಕ
ಹ
ತಂದಿಲ್ಲ ಈ ಹೋಗಿ
ಏನ್ ತಂದಿಲ್ವಾ ಹ ಬರ
ಇಲ್ಲಿ ಕಲೋಸ ಆಐ್ತ್ ಮತ್ತೆ
ಹ ಟ್ರೈನ್ ಟೈಪ್ಸ್ ಅ ಹೈಲೆಶ
ಹ
ಹ
ಇಷ್ಟ
ನೀ
ಬಿಡ ರ ಚಾಕಿ ಹ ವದಾ ಬಿ ಬಿ್ರಕ್ ಬ ಅದೇನಂಗ ನೋಡ್ತಿದ್ಯಾ ನೋಡಪ್ಪಬಲ ಜೊತನ್ ಸ ಪ್ರೇಮ
ಹ್ಮ್ ಯಾರು
ಆಯ ಅಲ್ಲ ಎಲ್ಲಾರ ಅ ಮಾಡಬ ರೂಮ ಬಂದ್ ಓದ್ಕ ನಾಲೆ ನ ಯಾರ್ ಕ್ಲಿಯರ್ ಮಾಡತಾರರ್್ಲ್ ಏ ಸಾಪಾಡ
ಏನ್ ಮಾಡ್ತನ ಅಂತೆ ಅ ಕೇಳ ಅಿ ಅವ್ನು ಎಷ್ಟ ಎಷ್ಟ ತಗ
ಯಾರ್ ಪಾಸ್ ಆಗ್ತಾರೋ ಬಿಡ್ತಾರ ನೀನಂತೂ ಎಲ್ಲಾ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಸಪ
ನನ್ಗಿಂತ ಟಾಪ್ ನೀನ್ ನಡಿತಪ್ಪಾ ಮತ್ತ
ನೋಡ ನೋಡ ನೋಡಾಮಪ್ಪ ನೋಡಮ್ಮ ಹ ಪಸ್ ಅ ಆದ್ರೆ ಸಾಕಂದ್ರೆ
ಇ ನಂಬೇನಣ
ಪಾಸ್ ಆದ್ರೆ ಸಾಕ
ನಮಬೇಕು
ನಂಬ್ಗು ನಮ್ಮಂತ ಬಡವರ್ ಜನ ನಂಬಿಲ್ಲಂದ್ರೆನ್ ಯಾರಿಗ್ ನಂಬ ತಿರಿಯಳ
ಹಾ
ನಮ್ಮಂತ ಬಡವರ್ ಜನಗ್ ನಂಬಿಲ್ಲ ಅಂದ್ರೆ ಹೆಂಗಪ್ಪಾ ನೀವು
ಮತ್ತ ತಿರ್ಗಾತ್ರಿ ಸಲ ಹೇಳ್ತಿದ್ಯಾ ಮಡ ಜನ ಅಂತ ಆಮೇಲೆ ಪಾಸ್ ಆಗಲ್ಲ ಅ
ಮತ್ತ ಈಗ ಏನು ಪಾಸ್ ಆಗ್ತೀನ ಅನ್ನೋ ನಂಬಿಕೆನೇ ನನ್ಗಿಲ್ಲ ಮದ
ನ್ಗಿಲ್ಲ ಅಂದ್ರೆ ಅದ ಕರೆಕ್ಷನ್ ಮಾಡದ ಆಯ್ತಪ್ಪಾ ನಮ್ ಸಾಯರ್ ಪಾಸ್ ಮಾಡ್ಕೊ ನ
ಪಸ್ ಆಗಲ್ಲ ಮಕ್ಸ್
ಹ ಮತ್ ಲ ಅಪ್ಪ ನೀನ್ ಅಷ್ಟು ಬರದ್ರ ಎಂಟು ಹದ್ನೆಂಟು ಎಂಟು ಆರು ಮಾರ್ಕ್ ಹಾಕಡ್ತ ಏನಲ್ಲಿ ಆಸ್ತಲಿ ನೀನ್ ಪಾಸ್ ಮಾಡ್ಲ ಕತ್ತರ್ಸ್ ಬಿಡ್ತೀನಿ ಅಂತ ಆಕ್ ಕಡ್ತಯ ಏನ್
ನೀ ಏನ್ ಮಾಡ್ತಾನೋ ಈ ಸತಿ ಏನ್ ಮಾಡ್ತಾನೋ ಯಾವನಿಗೆಗ್ ಗೊತ್ತು
ಈ ಸತಿ ಭರ್ಧಿ ಪಸ್ ಎ ಈ ಸತಿ ಮೂವತ್ತಾರ ಮಾರ್ಕ್ಸ್ ಬರಷ್ಟು ಬರ್ದೀನಿ ಪಾಸ್ ಮಾಡಿದ್ರೆ ಸ
ಲಾಲ್ಸಲ್ ಪಕ್ಕ ಏನೋ ವರ್ದಿತ ಕಿತಾಪ್ ಮತ್ತೆ
ಈ ಸತಿ ಈ ಸತಿ ಏನ್ ಮಾಡ್ತೀ ನಾನನ್ ಯಾವನಗ್ ಗೊತ್ತುಪ್ಪಾ ಈ ಸತ್ತಿದ್ ಹೇಳನಿ ಓದ್ಸತಿ ಇದೆಲ್ಲ ಹಯ್ತು ಆವಾಗಿನ ಕಾಲ ಹೋಯ್ತು ಹೊಸ ಅಧ್ಯಾಯ ಫೋರ್ ಸಮ್ಮ
ಹೊಸಾಧ್ಯ ಯ ಫತ್ ಸೆಮ್ ಹೊಸಧ್ಯ ಫೋರ್ತ್ ಸಮ
ಹ ಹಾ ಆಯ್ತ್ ಅಪ್ಪ ಹನ್ನರಡು ನಿಮ್ಷತ್ ಕಟ್ ಮಾಡ